ಕೇಳಸ್ತಾ ಇದ್ದೇನಾ
ಸುರುವಾ
ಹಲೋ ಹಾ ಹೇಳಿ ಹೇಳಿ ಹೇಳಿ ನಮ್ಮ ಹೆಸರು ಶಿವು ಅಂತ ನಿಮ್ಮ ಹೆಸರೇನು
ನಮ್ಮ ಹೆಸರು ವೆಂಕಟೇಶ್ ಅಂತೇಳಿ
ಹೌದಾ
ಹೌದು ನಿಮ್ದು ಯಾವೂರು ನಿಮ್ದು ಯಾವೂರು
ನಮ್ದು ಇಲ್ಲೇ ಚಿಕ್ಕಮಂಗಳೂರು
ಮಂಗಳೂರಾ
ಹ್ಮ
ಓ ಹೋ
ಹ್ಮ್
ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲಾ
ಎ ಊಟ ಮಾಡ್ತಾ ಇದೀರಾ ನಾವು ಏನಿಲ್ಲಾ ಸುಮ್ನೆ ಕುಂತಿದ್ವಿ
ನಿಮ್ದ ಊಟಾ
ನಮ್ದು ಊಟ ಆಗಿದೆ
ಆಗಿದ್ದೀಯಾ
ಆಗಿದೆ.
ಮತ್ತೆ ಏನು ನೀವು ಏನ್ ಮಾಡ್ಕೊಂಡಿದ್ದೀರಿ ವರ್ಕ್
ನಾವ ನಿಲ್ಲ ಈಗ ಕಾಲೇಜಗೆ ಹೋಗ್ತಾ ಇದ್ದೀವಿ
ಹ್ಮ್
ಕಾಲೇಜ್ಗೆ ಹೋಗೋದು ಬರೋದು ಮತ್ತೇನಿಲ್ಲಾ
ಯಾವ್ದ ಅಡ್ಮಿಷನ್ ಮಾಡಿರೋದು ಕಾಲೇಜು
ಬಿ ಎಸ್ ಸಿ ಅಡ್ಮಿಷನ್
ಹೌದಾ
ಹೌದು
ಯಾವ ಕಾಲೇಜು
ನಮ್ದು ಎಂ ಕೆ ಕಾಲೇಜ್ ಅಂತ
ಹೋ ಹೋ ಸರಿ ಸರಿ
ನೀವ್ ಏನ್ ಮಾಡ್ತಾ ಇದ್ದೀರಾ ಕಾಲೇಜ ಚೆನ್ನಾಗಿದೆ
ಹ್ಮ್ ಹೇಗಿದೆ
ತುಂಬಾ ಚೆನ್ನಾಗಿದೆ
ಹ ಅಲ್ಲಪ್ಪುವ
ಲೈಫ್ ಎಲ್ಲ ತುಂಬಾ ಚೆನ್ನಾಗಿದೆ ನಿಮ್ದು
ನಮ್ದು ಚೆನ್ನಾಗಿದೆ
ಚೆನ್ನಾಗಿದ್ದೀನಾ ನೀವು ಏನ್ ಮಾಡ್ತಾ ಇರೋದು
ನಾವೇನಿಲ್ಲ ಮಚ್ಚಾ ನಾನ್ ಮಾಡ್ತಿರೋದು ಫಾರ್ಮಿಂಗ್ ಕೆಲಸ ಹಾ ಇಲ್ಲೇ ಗದ್ದಲ್ಲಿದ್ದೆ
ಗದ್ದಲ್ಲಿದ್ದೀರಾ ಮಳೆ ಪಳೆ ಆಗ್ತಾ ಇದೆ ಅಲ್ವಾ
ದೇ ಅಷ್ಟೆ ಚೆನ್ನಾಗಿಲ್ಲ
ಚಾಗಲ್ವಾ
ಸ್ವಲ್ಪ ಸ್ವಲ್ಪ ಆಗ್ತದೆ ನಿಮತ್ ನಿಮ್ ಕಡೆ
ನಮ್ ಕಣೂ ಸ್ವಲ್ಪ ಸ್ವಲ್ಪನೆೇ ಆಗ್ತಾ ಇರದು
ಹ್ಮ್್ಮ
ಮತ್ತೆ
ಊಟ ಆಯ್ತಾ
ಊಟ ಆಗಿದೆ
ಹ್ಮ್
ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ
ಚೆನ್ನಾಗಿದ್ದೀ ಮತ್ತೆ ಏನ್ ಮಾಡದು ನಿಮ್ಮ್ ಮನೇನವರು
ಏನಿಲ್ಲ ಅವರು ಆರಾಮಾಗಾರೆ
ಹ್ಮ್
ನವೇ
ಏನ್ ವರ್ಕ್ ಮಾಡ್ತಿದಿದ್ದಾರೆ ನಿಮ್ಮ ಅಪ್ಪಾರ
ಅವರು ಫಾರ್ಮಿಂಗ್ ಮಾಡ್ತಾರೆ
ಹ್ಮ
ಇಲ್ಲ ಪಾರಾಮಿಂಗ್ ಮಾಡ್ತಾ ಇರೋದು ನಾವೇ ಕಾಲೇಜಕ್ ಹೋಗೋದು ಬರಲ್ ಮಾಡ್ತೇವಿ
ಹನೂರು ಮಣಿಕದನಾ
ಹ ಮನೆ
ಹೌದುಯಪಾ
ಹಾ ಹೌ ಸತ್
ಹಾ ಹಾ ಹಾ ೆೆ ಹೇಳ್ಬೇಕು
ಏಗೆಲ್ಲ ನಾವು ಕಾಲಿದ್ವಿ ಹಾಗೆ ಸುಮ್ನೆ ಮಾತಾಡ್ಬೇಕಂತ ಹೇಳ ಕಾಲ್ ಮಾಡಿದ್ವಿಮಗೆ
ಓಕೆ ಓಕೆ ಕೆ ಎಲ್ಲಾ ಚೆನ್ನಾಗಿದಯಾ
ಮತ್ತೆ
ಏನ್ ನೀವು ಏನ್ ಅಚೀವ್ ಮಾಡ್ಬೇಕಂತಿದ್ದೀರಾ ನಿಮ್ ಲೈಪಲ್ಲಿ ಹಲೋ
ರಾಮದೇನ ಹಲೋ
ಏನ್ ಏನ್ ಏನ್ ಎಜುಕನ್ಲ್ಲಿ ಮಾಡಿ ಏನ್ ಟಾರ್ಟ್ ಮಾಡ್ಬೇಕು ಅನ್ನಿದ್ರ ನಿಮ್ ಲೈಫ ಅಲ್ಲಿ ಅಚೀವ್ ಮಾಡುವಂತುತ್ತೆ
ಏನಿಲ್ಲ ಸುಮ್ನೆ ಹಿಂಗೆ ಮಾಡ್ಬೇಕಂತೇಳಿದ್ರು ಮನೆಯಲ್ಲಿ ಮಾಡ್ತಾ್ದೀವಿ ನೋಡದು ಏನೇನಾಗುತ್ತೆ ಮುಂದೆ
ಹಲೋ ಬ್ರೋ
ಹೇಳಿ ಹೇಳಿ ಕೇಳಸ್ತಾ ಇಿ
ನೀವು ಈಗ ಬಿ ಎಸ್ ಸಿ ಮಾಡಿದೀನಿ ಅಂತೆ ಅಂದ್ರಲ್ಲ
ಹಾ ಹಾ
ಏನ್ ಏನ್ ಮುಂದೆ ಯಾವ್ದು ಪ್ಲಾನ್ ಹಾಕಿರೋದು ನೀವು
ನಾವೇ ಅ ಬಸ್ ಅಗ್ರನ ಮಾಡ್ಬೇಕಂತ ಮಾಡಿದೀನಿ ನೋಡ್ಬೇಕು ಏನಾಗುತ್ತೆ ಮುಂದೆ
ಹಾ
ಮುಂದೆ ಯಾವ್ ತರ ಬರ್ತಲ್ಲ ಆ ತರ ಹೋಗ್ಬೇಕಾಗತ್ತೆ ಎಕ್ಸಾಮು
ಹ್ಮ್
ಎಕ್ಸಾಮ್ ಹತ್ತ ನೋಡ್ಕೊಂಡು ಪಾಸ್ ಆದ್ಮೇಲೆ ಮುಂದಿನ ರೆಸಲ್ಟ್ ನೋಡ್ಕೊಂಡ್ಮೇಲೆ
ಯಾವುದಾದ್ರರು ಕಾಂಪಿಟೇಟಿವ್ ಎಕ್ಸಾಮ್ ಅಚೀವ್ ಮಾಡಿದೀರಾ
ಮಾಡಿದ್ವಿ ಮೊನ್ನೆ ಅದು ಫಿಸಿಕಲ್ ಪೇಲ್ ಆಯ್ತು
ಹ್ಮ್ ಹ್ಮ್ ಹ್ಮ್ ಹ್ಮ್ ಯಾವ್ದು
ಹ ಇದು ಅಗ್ನಿವರ ಅಂತ ಬಂದಿದೆ ಅಲ್ವಾ
ಅ ಇಂಡಿಯನ್ ಆರ್ಮಿ ಅವಳ ಟ್ರೈ ಮಾಡಿದ್ದೀರಾ
ಮಾಡಿದ್ವಿ
ಹಾ ಹಾ ಏನಾಯ್ತ ಅದುವ
ಅದು ಹದಿನ ಎಕ್ಸಾಮ್ ಪಾಸ್ ಆಗಿದೆ
ಹ್ಮ್
ಅದು ಇದು ರಿಸಲ್ಟ್ ಫಿಸಿಕಲ್ ಒಂದು ಫೇಲ್ ಆಯ್ತಲ್ವಾ
ಹ್ಮ್ ಹ್ಮ್ ಹ್ಮ್ ಯಾಕೆ ರನ್ನಿಂಗ್ ಮಾಡರ್ಕಲ್ವಾ
ರನ್ನಿಂಗ್ ಮಾಡ್ರಿ ಕೆಲ್ ಅದಕ್ಕ ಅಂತ ಪ ಎಲ್ ಆಯ್ತು ನಾವು ಇಜಿ ಇರ್ಬೋದು ಓಡ್ಬೇಕಂತ ನಾವವು ಮಾಡಿದ್ವಿ ಆದ್ರೆ ಅ ನೋಡಿದ್ಮೇಲೆ ಗೊತ್ತಾಯ್ತು ಈತರ ಇರುತ್ತೆ ಅಂಂತೇಳಿ ಫಸ್ಟ್ ಟೈಮ್ ಅಲ್ವಾ
ಫಸ್ಟ್ ಟೈಮ್ ನ ಅದು ಎಲ್ಲ ಗೊತ್ತಾಗ್ಬೇಕುಂದ್ರೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕಲ್ವಾ
ಅದೇ ಎಕ್ಸ್ಪೀರಿನ್ಸ್ ಬೇಕಂತ ಹೇಳಿ ನಾವು ಅದೇ ಮಾಡ್ ಸೆಕೆಂಡ್ ಟೈಮ್ ಈಗ ಮನ್ಯ ಬರ್ದಿದ್ವಿ ಎಕ್ಸಾಮು ಎಎಸ್ಎಮ್ಗೆ ಈಗ ಹತ್ತೊಂಬತ್ತಿರುವುದು ರನ್ನಿಂಗ್ ಇದೆ
ಹೌದಾ ಮಾಡ್ತೀರಾ ಬಿಡಿ ಪ್ಪಾ ನೀವೇನು ಫುಲ್ ಸ್ಟ್ರಾಂಗು
ಅಲ್ಲಿ ಸ್ಟಾಂಗ್ ಎಲ್ಲ ಮಾಡ್ಬೇಕು ಇನ್ನು ನೋಡುದು ಏನೇನಗತ್ತೆ
ನಿಮ್ಗೋಲ್ ನೀವು ಸೇರ್ತೀರ
ಸೇರ್ಬೇಕಂತ ಮಾಡಿದ್ವಿ ಏನೇನಗತ್ತೆ ನೋಡ್ಬೇಕು
ಹ್ಮ್ ಹ್ಮ್ ಹ್ಮ್
ನೀವು
ನಾವೇನಿಲ್ಲ ಮಜೆ ನಾ್ ಈಗ ಅಗ್ನಿವರ ಎಲ್ಲಾ ಟ್ರೈ ಮಾಡಿ ಇರ್ತಾನೆ ರಾರ್ಮಿಂಗ್ ಫಾರ್ಮಿಂಗ್ ಮಾಡ್
ಫಾರ್ಮಿಂಗ್ ಮಾಡ್ತಾ ಇದ್ದೀರಾ
ಹ್ಮ್ ನಂದು ಐದ್ ಬರ್ತಿ ರ್ಯಾಲಿ ಪಿಸ್ಕಲ್ ಬಿಟ್ಟು
ಫಿಸಿಕಲ್ ಪೆಟ್ಟಾ ಎಕ್ಸಾಮ್ ಇದದಾ
ಫಿಸಿಕಲ್ಲ ಮೆಡಿಕಲ್ಲು ಎಲ್ಲಾ ಕ್ಲಿಯರ್ ಮಾಡಿದೀನಿ
ಹಓ
ಹ್ಮ್
ಎಲ್ಲಿಲ್ಲಿ ಹೋಗಿದ್ರಾ ಯಾವ ಊರು ಯಾವ ರ್ಯಾಲಿ ಹೊಡೆದಿದ್ರ
ಅಲ್ಲಿ ಬಾಗಲಕೋಟೆ
ಬಾಗಲಕೋಟೆಲ್ಲಿ
ಬಾಗಲ್ಕೋಟೆ ಎರಡ್ ಸಾವಿರದ ಹದಿನೆಂಟು
ಹದಿನೆಂಟು ರೂಪಾಯಿ ಹೆಚ್ಚ
ಹ್ಮ್ ಅವಾಗ ರನ್ನಿಂಗ್ ಪೇಲ್ ಆಯ್ತು ನಂದು
ರೈ ನಿಂಪೆಲ್ಲಗಿದ್ದೀನಾ.
ಹ್ಮ್
ಓ ಹೋ ಹೋ.
ಸೆಕೆಂಡ್ ಬರ್ತಿ ನಾನು. ಎಲ್ಲಿಗ ಗದಗ್ ಬರ್ತಿ.
ಗದಗ ಬರ್ತೀನಾ.
ಗದಗ್ ಬರ್ತಿ ಪೆಟ್ಟಾಯ್ತು.
ಓ
ಫಿಜಿಕಲ್ಲು ಮೆಡಿಕಲ್ಲು ಎಲ್ಲ ಕ್ಲಿಯರ್ ಎಕ್ಸಲೆಂಟ್ ರನ್ನಿಂಗ್.
ಓ ಮತ್ತೆ ಎಕ್ಸಾಮ್ ಇಲ್ಲ ಆಯ್ತಾ.
ಎಕ್ಸಾಮನೆ ಮೆರಿಟ್ ಹೋಗಕ್ ಕುಂದರಲಿಲ್ಲ. ಹೀಗಾಗಿದೆ. ನಾನ್ ಹಿಂಗೆ ಒಂದು ಐದ್ ಬರ್ತಿ ಕ್ಲಿಯರ್ ಮಾಡ್ಕೊಂಡಿ.
ಕ್ಲಿಯರ್ ಮಾಡ್ಕೊಂದ್ರ.
ಹ್ಮ್
ಕಡೆಗೆ ಅವೆಲ್ಲವು ಬ್ಯಾಡ ಅಂತೆಳಿ ಫಾರ್ಮಿಂಗೆ ಬಂದ್ಬಿಟ್ರ.
ಏಜ್ ಅಂಡ್ರ ಕ್ರಾಸ್ ಆಗಬಿಡ್ತಲ್ಲ.
ಓ ಹೋ
ಟ್ವಂಟಿ ಒನ್ ಇಯರ್ಸ್ ಅಟ್ಟೆ.
ಹದೇ ಟ್ವೆಂಟಿ ಒನ್ ಇಯರ್ಸು ಈಗ ರೀಸೆಂಟ್ ಆಗಿ ಏಜ್ ನಿಮ್ದು.
ನಮ್ದ ರೀಸೆಂಟ್ ಈಗ ಟ್ವೆಂಟಿ ಫಾಯ್.
ಟ್ವೆಂಟಿ ಫೈವ್ ರನ್ನಿಂಗ್ ಇದೆನಾ.
ಹಾ
ಹೌ ಹೊ
ಮುಗೀತು ಈಗ ಡಿಸೆಂಬರ್.
ಡಿಸೆಂಬರಲ್ಲಿ ಮುಗಿದೀದೇನಾ.
ಹ್ಮ್
ಓ ಹೋ ಮತ್ತೆ ಕಾಲೇಜಲೆಲ್ಲಿ ಮುಗಸಿದ್ರಿ. ಕಾಲೇಜ್ ಎಲ್ಲ ಎಲ್ಲಿ ಮುಗಸಿದ್ರಿ ಅಂತ ಕೇಳ್ದೆ.
ಕಾಲೇಜಾ ನಾವ ಇಲ್ಲೇ ಲೋಕಲ್.
ಲೋಕಲ್ ಮುಗಸಿದ್ರಾ.
ಹ್ಮ
ಅವಾಗ ಹೇಗಿತ್ತು ಕ ಕಲ್ ನಮ್ದು ಲೋಕಲೆ ಲೆ ಮುದೋಳದಲ್ಲೇ ನಡೆದಿದ್ದು ಮುಗಿದಿದ್ದು. ಮತ್ತೆ ಹೀಗ ಹೇಗಿದೆ ಕಾಲೇಜ ಲಾಯ್ಪು ರ್
ನೀವ್ ಹೇಳ್ಬೇಕು ನೀವ ಹೋಗುದಿರ ಕಾಲೇಜಕ.
ಡಿಗ್ರಿ ಕಂಪ್ಲೀಟ್ ಆಗಿದೆನಾ ನಿಮ್ದು.
ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಡಿಗ್ರಿ ಕಂಪ್ಲೀಟ್ ಆಗಿಲ್ಲ.
ಕಂಪ್ಲಿಟ್ ಆಗಿಲ್ವ ಓಹೋ.
ಈಗ ನೀವು ಡಿಗ್ರಿನೇ ಹೋಗ್ತಿರಲ್ವಾ.
ಹಾ ನಾವ್ ಡಿಗ್ರಿನ ಹೋಗ್ತಾ ಇರೋದು.
ಹ್ಮ್ ಹ್ಮ್ ಹ್ಮ್
ಹ್ಮ್
ಓಕೆ ಓಕೆ.
ಮತ್ತೆ
ಏನಿಲ್ಲ ಕಾಲಿ ಕೂತಿದ್ವಿ ನಾಳೆ ಮುಂಜಾನೇ ಆರ ಗಂಟೆಗೆ ಕಾಲೇಜ್ ಇರುತ್ತೆ.
ಹ್ಮ್
ಐದು ಐದ್ ಗಂಟೆಗೆ ಅದು ಕಳಸ್ಕ ಹೋಗ್ಬೇಕಾಗತ್ತೆ ನಾವು ನಾಳೆ. ಎಕ್ಸಾಮ್ ಮುಂದಿದೆ.
ಹ್ಮ್
ಅವನ ಏನ್ ಮಾಡ್ಬೇಕು.
ಹ್ಮ್ ಹ್ಮ್ ಹ್ಮ್
ಮತ್ತೆ ನೀವು‌
ಹೇಗ್ ಹೋಗ್ಬಾರದು ಬಸ್ಸಿಗ.
ಹಾ ಬಸ್ಸಿಗೆ ಬರೋದು ಮುಂಜಾನೆ ಹೋಗುವುದು ಮಧ್ಯಾಹ್ನ ಗಂಟೆ. ವಹಿಕಲ್ ಇದೆ ಆದ್ರೆ ಬಸ್. ವೈಕಲ್ ಇದೆ ಬಸ್ ಪಾಸ್ ತಗಸಿದೀವಿ.
ಹ್ಮ್
ಪ್ಯಾಂಟ್ ಶರ್ಟ್ ಕೂಡ ಹೋಗ್ತೀವಿ ಹೋಗ್ ಬರ್ತೀವಿ.
ಹಾ ಹಾ ಹಾ
ಓಬ್ಬ ಕೃಷ್ಣ ಅಂತ ಹೇಳಿ ಇದರೆ.
ಹಾ
ಅವರು ನಾವು ಕುಡಿಹೋಗಿ ಬರ್ತೀವಿ ಬೆನ್ನೆ.
ಹಾ ಹಾ ಹಾ ಕೃಷ್ಣ ಅವರು ಏನ್ ಮಾಡ್ತಿದಾರ ಅದು.
ಅವರೇನು ನನ್ನ್ ಕ್ಲಾಸ್ಮೇಟ್ ಅವರು.
ಹ್ಮ ಹ್ಮ್ ಹ್ಮ್
ಕಾಲೇಜ್ ಅಲ್ಲಿ ಕೂತ್ರುನು ಪಬ್ಜಿ ಇಲ್ಲಿ ಹಣ ಗುಡಿಯತ್ತ.
ಹ್ಮ್
ಇಲ್ಲಿ ಕೂತ್ರುನು ಪಬ್ಜಿನೇ ಆಡ್ತಾರೆ ಬರೀ.
ಪಬ್ಜಿ ಕೃಷ್ಣ ಅಂತಾರ ಅವರು.
ಐಡಿನ್ ಹೆಸರೇನೆ ಪಬ್ಜಿ ಕಿಂಗ್ ಕೃಷ್ಣ ಅಂತ ಹೇಳಿ.
ಹಾ ಹಾ ಹಾ
ಹತೊಂಟ್ರು ಕೂಡ ಇಲ್ಲಿ ಹನುಮಂತಗಡಿ ಟೆಂಪಲ್ ಅಂತ ಇದೆ.
ಹ್ಮ್ ಎಲ್ಲಿ ನಿಮ್ಮನಿ ಬಾಜುನ.
ಅಲ್ಲಿ ಮಣಿ ಅಂತಲೇ ಅಲ್ಲಿ ಕುತ್ಕೊಂಡಾನೆ ಪಬ್ಜಿ ಆಡಕೋದೆ ಕುಂತೀರ್ಥನೆ.
ಹಾ ಹಾ ಹಾ ಸರಿ ಸರಿ ಸರಿ ಕಓಕೆ ನಾನ್ ಮತ್ತೆ ಕಾಲ್ ಮಾಡ್ಲ ನಿಮ್ಗೆ.
ಓಕೆ ಓಕೆ ಮತ್ತೆ ಮಾಡಿ
ಸರಿ ಸರಿ
ಓಕೆ ಇಡ್ಬೋದಾ
ಹಾ ಇಡೀ
ಓಕೆ ಓಕೆ